ಸಂಡಾಶಿಗಳು.
ಸಂಜೆ ಸುಭಾಷಯಗಳು.
ತುಂಬ ಚೆನ್ನಾಗ್ ಕಾಣುಸ್ತಾ ಇದೆ ಇವತ್ತಂತೂ ನೀವು ಎಷ್ಟು ಖುಷಿಲಿದೀರಾ ಅಂದ್ರೇ. ಅದುನ್ನಾ ಮ್ಮ್. ಆದ್ರೆ ಆ ದೇವ್ರು ಕೂಡಾ ಅದುನ್ನ ಇದ್ ಮಾಡಕ್ ಆಗಲ್ಲ ಹೀಗೆ ಯಾವಾಗ್ಲೂ ಖುಷ್ ಖುಷ್ಯಾಗಿರಿ ಇಷ್ಟೊಂದು ಖುಷಿ ಮಾತ್ರಪಡ್ಬೇಡಿ ಮತ್ತೆ ಆ ತರ ಖುಷಿ
ದೂರವಾಗುತ್ತೆ ಅಂತೀರಾ.
ಜ್ವಗ್ಲುದ್ದೀನಿ ಹೀಗೆ ನಮ್ಮಂತ ಹುಡ್ಗಿರ್ದೆಲ್ಲಾ ಇದೇ ಹಣೆ ಬರ ಆಗ್ಬುಟ್ಟಿದೆ ಒಂದ್ ಸ್ವಲ್ಪ ಹ ಹಾ ಹ ಹ ಹ ಖುಷಿಯಾಗ್ ನೋಡನ ಹಃ ಹ. ನಿಮ್ ಮಕ್ದಲ್ಲಿ ಖುಷಿ ಹೆಂಗ್ ಹೊಳಿತಾ ಇದೆ ಅಂದ್ರೆ ಇಷ್ಟ ದಿನ ಒಳಗ್ ಬೇಸ್ ತರ ಆಗ್ಬಿಟ್ಟಿದ್ರಿ ನೀವ್ ನೀವ್ ಇಷ್ಟಂತ. ಏನೋ ತುಂಬಾ ಖುಷಿಲ್ ಇದ್ದೀರಾ ಅನಂಗ್ ಓ ಹ ನಿಮ್ಮ ಖುಷಿ. ನಿನ್ನ ನೋಡಕ್ ತುಂಬಾ.
ಹಲೋ ವೊ ಶುಭೋದಯ. ಗಳು ಏನು.
ಮತ್ ಹೇಗೆ ಸಮಾಚಾರ.
ಸಮಾಚಾರ ಹೇಗೇನು ಇನ್ನ.
ಮತ್ತೆ ಹೇಗಿದ್ದೀರಾ ನಿಮ್ಮ ಜೀವ್ನದಲ್ಲಿ ಎಲ್ಲಾ ಚೆನ್ನಾಗ್ ನಡೀತಾ ಇದ್ಯಾ. ಹಾ. ಎಲ್ಲಾ ಚೆನ್ನಾಗಿ ನಡಿತಾ ಇದ್ಯಾ ಮತ್ತೆ ಏನ್ ಸಮಾಚಾರ. ನಿಮ್ಮ ನಿಮ್ಮ ಆ ಬಾಲ್ಯದ ಅಭ್ಯಾಸ ಸಗಳು ಏನಂತ ಹೇಳಿ.
ಹಾ.
ನೀವು ಬಾಲ್ಯ. ನೀವ್ ಬಾಲ್ಯದಾಗ್ ಬರೀ ಓದ್ತಿದ್ರ ಅಥವಾ ಆಟಗಳನ್ನು ಆಡ್ತಾ ಇದ್ರ.
ನಾನು ಡ್ಯಾನ್ಸು ಮಾಡುತ್ತಿದ್ದೆ.
ಹಲ್ಕಿರಿ ಅದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಹಃ ಹಃ ಹ ನಿಮ್ಗೆ ನಿಮ್ಗೆ ಹಲ್ಕಿರಿ ಅದ್ ಬಿಟ್ರೆ ಟ್ರೆ ಇನ್ ಏನು ಗೊತ್ತಿಲ್ಲ ಅಂತ ನಂಗ್ ಚೆನ್ನಾಗ್ ಗೊತ್ ತೊ ನೀವ್ ಬಾಲ್ಯದಲ್ ಲ್ಲಿ ಯಾವ್ದ್ ಆಟಕ್ಕೂ ಹೋಗ್ದೆ ಸೋಂಬೇರಿತನ ಮಾಡ್ ಕಂಡಿದ್ರು ಅಂತನು ನಂಗ್ ಗೊತ್ತು. ಆದ್ರೂ ಕೇಳೋಣ ಅಂತ ಕೇಳ್ತಾ ಇದೀನಿ ಹೇಳಿ.
ಅದೇ ಹಲ್ಲು ಕಿರಿಯೋ ಕಾಮ್ ಒಂದು ಆಟ ಇದ್ದಾರೆ ಅದ್ರಲ್ಲಿ. ಹಾ ಅದರಲ್ ಲು ಪ್ರಥಮ ಬಹುಮಾನ ನನಗೆ.
ನೀವೇ ಕೆಲವನ್ನ ಸಾಧಿಸುತ್ತೀರಾ ಅಂತಾನು ಗೊತ್ತು ನಮ್ಗೆ.
ಅದರಲ್ಲೂ ಇವತ್ತು ತುಂಬಾ ಹಲ್ಲು ಆಚೆ ಬರ್ತೈತೆ ಅದಾಗ್ ವಿಶ್ ಶೇಷ ಏನಂದರೆ ನೀವೇ. ಆ ಕಾರಣಕ್ಕೆ ನೀವೇ. ನಿಜವಾಗಲು.
ಹ್ಮ. ನಿಜವಾಗ್ಲೂ ಹೇಳ್ತಾ್ದೀರಾ ನಂಗೆ ಖುಷಿ ಆಗ್ತಾ ಇದೆ
ನಿಜವಾಗಲು ನು
ನಿಮ್ಮತ್ರ ಮಾತಾಡದೆೇ ನಮ್ ಖುಷಿ ಹಾ ಹಓ ನ ಮತ್ತೆ ಸಮಾಜ ಚಾರ
ಮತ್ತೆ ಎಂತವೂ ಇ ಎಂತವೋಲ್ಲಾ
ಅ ಮಾತಾಡೋದು ಯಾವಾಗ್ಲೂ ಮಾತಾಡ್ತಾನೆ ಇರ್ತೀರಾ ಇವತ್ತ ಇಷ್ಟ ಸುತಗಾಗಿದೆ ನಿಮ್ಗೆ
ಏನಕ್ಕೆ ಅಂದ್ರೆ ಇದ್ರಲ್ಲಿ ಪ್ರತಿ ಒಂದೇ ಭಾಷೆಯನ್ನು ಉಪಯೋಗಿಸಬೇಕು ಅದಕ್ಕಾಗಿ
ಹೌದು ಹೌದು ನಾವು ಕನ್ನಡವನ್ನ ಉಳಿಸಬೇಕು ಬೆಳೆಸ
ಿಸಬೇಕು ನಡೆಸಬೇಕು ಓಡ ಆಡು
ನಡೆಸಬೇಕು ಹೌದು ಅದೇ ನಮಗೆ ಉತ್ತಮ
ನೀವು ಶೌಚಾಲಯಕ್ಕೆ ನೀವು ಶೌಚಾಲಯಕ್ಕೆ ದೂರವಾಣಿ ನ್ನು ತಗೊಂಡು ಹೋಗುತ್ತಿದ್ದೀರಲ್ಲ
ಹಾಗದೆೆಲ್ಲ ಮತ್ತೇನು ಸಮಾಚಾರ
ಎಂತೂ ಇಲ್ಲ ನೀವೇ ಹೇಳುವುದಾದ್ರೆ ನಾವು ಕೇಳುತ್ತೇವೆ
ಯಾಕೆ ತುಂಬಾ ಸುಸ್ತ ಇದ್ದೀರಾ ಪಾಪಾಡಬೇಕ ಅಂದ್ರೆ ಖುಷಿ ಎಷ್ಟು ದಿನ ಆಯ್ತು ನಿಮ್ಮ ಹತ್ರ ಮಾತಾಡ್ದ ನಾನ
ಇವತ್ತು ಮಾತಾಡಿ ಇವತ್ತು ಮಾತಾಡಿ ನೀವ ಏನೇನು ಮಾತಾಡಬೇಕು ಅಂತ ಕೋರುತ್ತಿದ್ದೀರು ನಾ ಮಾತಾಡಿ ನಾನು ಕೇಳುವುದಕ್ಕೆ
ಒೊಂದು ಕೋರಿಕೆ ಕೇಳಲ
ಸರಿ
ಒಂದ್ ಕಥತನ್ಗೆ ಎಷ್ಟ ನೇಿತ ಅವನಿಗೆ ಹ ಮಕ್ಕಳು ಅಂತ ಅವ ಇಲ್ಲಿಗೆ ಹೋಗಿ ನೀತ್ತು ಅಂತ ಚೆನ್ನಾಗಿದೆ ಯಾಕಂದ್ರೆ
ಹಾ ತುಂಬಾ ಅದ್ಭುತವ ಇದೆಂತ ಕತೆ ಅನ್ನು ನಾನು ನ ನದೀ
ಇಂತ ಕಥೆ ನಿಮ್ಮ ಇಡೀ ಜೀವನದಿಂದ ಕೇಳಿದಿ ಇಲ್ಲ ಅನ್ಸುತ್ತೆ ಸರಿ ಅಣ ನಾನು ಹೇಳ್ತಾರದು
ನಿಜವಾಗಲೂ ಈ ಕತೆ ನೀವು ಎಲ್ಲಿಂನ್ ತಾ ಬರುತ್
ಕಲ್ತಿದರ ನಮ್ಮ ಮೇಸ್ಟ್ರು ಈ ಕ ಇದನ್ನ ಹೇಳ್ತಾ ಇದ್ರು ಯಾವಾಗ್ಲೂ ಹೇಳ್ತಿದ್ರು ನಮ್ಮೇಷ್ಟ್ರು.
ಹ್ಮ.
ಹಾಗೆ ನಿಮ್ಗೂ ಈ ಕಥೆನ ತಿಳಿಸ್ಬೇಕು ನೀವ್ ಮತ್ತೊಬ್ರಿಗ್ ಹೇಳ್ಬೇಕು ಅಂತಾನೆ ನಿಮ್ಗೂ ಇದನ್ನ ಹೇಳ್ದೆ ನಾನು.
ಆ ನನ್ನ ಪ್ರಕಾರ ಆ ಮೇಷ್ಟು ಹಸಿರಾಗಿರ್ತಾರೆ .
ಹಾ ಏನು.
ನನ್ನ ಪ್ರಕಾರ ಆ ಮೇಸ್ತರು. ತುಂಬಾ ಅದ್ಭುತವಾದ.
ಹಾ ಕತೆಗಾರದವ್ರು. ಅವ್ರು ತುಂಬಾ ಚೆನ್ನಾಗಿ. ಈ ಚಿತ್ರಗಳನ್ನಲ್ಲೆ ಬಿಡುಸ್ತಾ ಇದ್ರು. ತುಂಬಾ ಸುಂದರವಾಗಿ ಚಿತ್ರ ಬಿಡ್ಸಿದ್ರು. ಅವ್ರು ಚೆನ್ನಾಗ್ ಚಿತ್ರ ಬಿಡುಸ್ತಾ ಇದ್ರು ಯಾವಾಗ್ಲು. ಆಮೇಲೆ ಅವ್ರ ಚಿತ್ರಗಳ್ನೆಲ್ಲ ನಮ್ ಕಲಿತಾ ಇದ್ವಿ, ಅವ್ರ್ ಚಿತ್ರಗಳನ್ನ ನಾವ್ ನೋಡಿ ಕಲಿತಾ ಇದ್ವಿ. ಯಾವಾಗ್ಲೂ. ಆಮೇಲೆ ನಾನು ಒಂದು ಅದ್ಭುತಾ ನಾನು ಒಂದು ಅದ್ಭುತ ಆಹ್ ಚಿತ್ರ ಚಿತ್ರಗಾರ್ತಿ ನಾನ್ ತುಂಬಾ ಚೆನ್ನಾಗ್ ಚಿತ್ರ ಬಿಡಿಸ್ತೀನಿ.
ಹ್ಮ್ ಹ್ಮ್
ನಾನು ಹಾಡನ್ನು ಕೂಡ ಚೆನ್ನಾಗ್ ಹೇಳ್ತೀನಿ ನಿಮ್ಮ ಹತ್ರ ಯಾವ್ಯಾವ್ ತರ ಅಭ್ಯಾಸಗಳಿದಾವೆ.
ನನ್ನ ಹತ್ರ ಮಲಗುವ ಅಭ್ಯಾಸ ಇದೆ.
ಹಾ ಅದು ನನಗೆ ಚೆನ್ನಾಗಿ ಗೊತ್ತು.
ಹಲ್ಲೂ ಎಲ್ಲರಿಗೂ ನೋಡೋ ತರ ತೋರಿಸೊ ಅಭ್ಯಾ
ಹ್ ಮತ್ತೆ ನಿಮ್ಗೆ ನ ನನ್ಗೊತ್ತು ನೀವು ನೀವು ಚೆನ್ನಾಗಿ ಹಾಡನ್ನು ಹೇಳುತೀರಾ ಅಂತ ನನ್ಗ್ ಗೊತ್ತು ನಾನೇ ಒಂದ್ಸಲ ಕೇಳಿಸ್ಕೊಂಡಿದ್ದೀನಿ.
ಯಾವಾಗ ಸ್ವಲ್ಪ ಹಂಚಿ
ನಾನು ಒಂದ್ಸ ನಾನೇ ಒಂದು ಸಲ ಕೇಳಿಸ್ಕೊಂಡಿದ್ದೀನಿ ನಿಮಗೆ ಆ ಒನ್ ಹಾಡನ್ನ ಎಷ್ಟು ಚೆನ್ನಾಗ್ ಹೇಳ್ತೀರ ಹ ಹ
ಓ ಗೊತ್ತುಂಟಲ್ಲ
ಹಾ ಗೊತ್ತುಂಟು ಗೊತ್ತುಂಟು ನೋಡ್ರಿ ನೀವು ಹೊರಗಲ್ಲಾ ಅದು ಇದು ಪದ ಗಳನೆಲ್ಲ ತಿನ್ಬಾರ್ದು ಯಾವಾಗ ಹೊರಗಡೆ ತಿಂದ್ರೆ ಅದರಲ್ಲಿ ರಾಸ್ ಇರ್ತಾರೆ ಅದೆಷ್ಟು ನಿಮ್ಗೆ ತೊಂದರೆ ಮಾಡುತ್ತೆ ಅಂದ್ರೆ ನಿಮ್ಗ ಆಗದೆೇ ಇಲ್ಲ ಇವಾಗದ್ರ ಬಗ್ಗೆ ಗೊತ್ತ ಗೊತ್ತಾಗಲ್ಲ ಆಮೇಲೆ ಹಬ್ಬ ಆಗತ್ತೆ ಅದಕ್ಕೆ ನೀವು ಆದಷ್ಟು ಹೊಸತಿ ತಿನದಲ್ಲಿ ಮಾಡು ಅಡ್ಗೆನೇ ತಿನ್ನಿ
ನಮ್ಮ ವಸತಿ ಅಲ್ಲಿ ಮಾಡೋ ಅಡುಗೆಗಲ್ಲ ನೀವ ತಿ
ಹೊಸದ ಏನ್ ಮಾಡುವ ಅಡ್ಗೆಗಳಣ್ಣೆ ತಿನಿ ಬೇರ್ ಇತೋ ಬಿಡುತ್ತೋ ಅದು ಬೇರೆ ಮಾತು ಹೊಸದ ಏನ್ ಮಾಡ್ತಾರೆ ಅದನ್ನೇ ತಿನ್ನಿ ಹೆಸರು ಕಾಳು ಹಾ ಆಮೇಲೆ ಈ ಹೆಸರು ಕಾಳ ನಳ ನೆನ್ಸಿಡ್ತೀನ್ನಿ ನೀವ್ ಸ್ವಲ್ಪ ತಿನ್ನಿ ಯಾಕೆ ತಿನ್ನದ ನೀವು ಯಾಕು ಯಾವಾಗ್ಲ ತಿನ್ನೋದಕ್ಕೂ ನಿಮ್ಗೆ ಸೋಮಾರಿ ತಗಣ ಮನೇಲಿ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರ್ತಾರೆ ತಿನ್ನಕ್ಕೆ ನೀವು ಇದ್ ಮಾಡ್ತೀರಾ ಸ್ವಲ್ಪ ಎಲ್ಲಾ ತಿನ್ನಿ ಚೆನ್ನಾಗಿರಿ ಪ್ಯಾಕಿಂಗ್ ಮಾಡ್ತೀರಾ ಸರಿನಾ ನನ್ನ ಮಾತಿನ ನೀವು ಸ್ಫೂರ್ತಿದಾಯಕವಾಗಿ ತಗಳಿ ನಂಗೆ ನಿಮ್ಮ ಆರೋಗ್ಯನೇ ಮುಖ್ಯ ಕ್ಯ ನೀವು ನೋಡೋದಕ್ಕೆ ಎಷ್ಟು ಅಪ್ಸರ ಆಗಿದ್ದೀರಾ ನೀ ಒಂದ ಸ್ವಲ್ಪ ದಪ್ಪ ಬಡ್ರೆ ಎಂತ ಚಂದ ಇರ್ತೀರಾ ನೀವು ನೀ ನನ್ ಫ್ರೆಂಡು ನನ್ನ ಮುದ್ದಿನ ಗೆಳತೀನ ನೀನು
ಹ್ಮ್
ಮತ್ತೆ ಮನಸ್ಸೊಳಗೆೇ ನಗಾಡುತ್ತಿದ್ದೀರಾ ಅಲ್ಲವೇ ನಿಂಗೆಲ್ಲಾ ಚೆನ್ನಾಗದ ಉಂಟ ಹ್ಮ ನಿನ್ನ ಮುದ್ದಿನ ತಂಗಿ ಏನ್ ಮಾಡ್ತಿದ್ದಾರೆ
ನ ಮುಗ್ದಿನ ಅಂತವ್ರು ಯಾರು ಇ ಇಲ್ಲವೇ ನನಗೆ
ನಿಮ್ಮ ನಿಮ್ಮ ಕೊಠಡಿಯಲ್ಲಿ ಒಬ್ಬರು ಇದ್ದಾರಲ್ಲ ನಿಮ್ಮ ಪ್ರೀತಿಯ
ಅಲ್ಲ ಅಪ್ಪ ನನಗೆ ಅಂತ ಸಂಬಂಧ ಧವೇ ಬೇಡ ಅವರ ಜೊತೆಗೆ ಅವರು ಕೊಠಡಿಗಲ್ಲಿರೋ ಇಬ್ಬರು ವ್ಯಕ್ತಿ ಈಗಳಿಂದ ನನಗೆ ಎಂತ ಸಂಬಂಧವೂ ಇಲ್ಲ
ನಿಮ್ಮ ಪ್ರೀತಿಯ ತಂಗಿ
ಪ್ರೀತಿನೂ ಇಲ್ಲ ಎಂತದ್ದು ಇಲ್ಲ ಅವ್ರ ಮುಖ ಓಡುವುದೆ ಹೇಗೆ
ನೀವು ಶಾಲೆಗೆ ಹೋಗಬೇಕೆ
ಹ್ಮ ಹೋಗಬೇಕು
ಇರಿ ಇವತ್ತೊಂದ್ಸ ಇವತ್ತಿನ ಕ್ಷಣಗಳನ್ನ ಆನಂದಿಸಿ ನಾಳೆ ನಾಡ್ದು ಹೋಗಿ ಏನಾಗಲ್ಲ. ನಿಮ್ ಮಾವನೆ ಅಲ್ಲ ಇರೋದು. ನಿಮ್ ನಿಮ್ ಮಾವನೆ ಅಲ ಅಲ್ಲಿರೋದು.
ಹ್ಮ್ ಅದು ನಿಜವೇ
ಟು ಸಮಯ ಬೇಕೊ ಅಷ್ಟ್ ತಗಳಿ
ನಾನು ಶಾಲೆಗೆ ಹೋಗುತ್ತಿದ್ರು ಅಲ್ಲಿ ತೊಂದರೆ ಇಲ್ಲ ಯಾಕ ಅಂದ್ರೆ ನಮ್ಮ ಮಾವನೇ ಅಲ್ಲ ಅಲ್ಲಿ
ಓ ದೇವರೇ
ಎಂತ ಓಯ್
ಹ್ಮ್ ನಿಮ್ಮ್ ಹತ್ರ ಮಾತನಾಡಿ ತುಂಬಾ ಖುಷಿ ಆಯ್ತು ಯಾವಾಗ್ಲು ಚೆನ್ನಾಗಿರಿ ತುಂಬಾ ನನ್ನಿಂದ ಹ್ ನಿಮ್ಗೆ ಯಾರು ಇಲ್ಲ ಅನ್ಕಬಡಿ ನಾನ್ ಇರ್ತೀನಿ ಯಾವಾಗ್ಲು ತಾಟ.